ಹ ಹ್ಮ್
ಹಾ ಹೇಳಿ
ಎ
ಇನ್ನೇನ್ ಸಮಾಚಾರ ಸಾಕ್ಸು ಸಾಕ್ಸ್ ತೊಳೀತಿದ್ದೆ
ಹ್ಮ್ ಹೈತನ ತೊಳದು
ಇಲ್ಲ ಈಗ್ ಬಂದಿತ್ತೊಳ್ಯನ ಅಂತ ಹೆಂಗೆ ಫೋನ್ ಮಾಡ್ದೇರಿ ಹಂಗೆ ಬನ್ನ
ಫೋನ್ ಮಿಷನ್ಗಾಕಕಿಲ್ವಾ
ಇಲ್ಲ
ಹ್ಮ್
ಅವು ಮಿಷಿನ್ಗೆ ಹಾಕ್ಬೋದು ಹಾಕಿದ್ರೆ ನಂತ ಗೊತ್ತ ಎಲಾಸ್ಟಿಕ್ ಇರ್ತದಲ್ಲ
ಹಾ
ಅದ್ ಬೇಗ ಕಿತ್ತ ಹೋತದೆ ಆಮೇಲೆ ಅವ್ ಕೆಳ ಕಿಳೆ ಬಿದ್ದ ್ರೆ ಅದಕ್ಕೂ ಬುಡ್ಕತ್ತಾರೆ ನನ್ ಸಾಕ್ಸು ಹೊಸ ಕೊಡ್ಸು ಅಂತ
ಇಗ ಹಂಗ ತೊಳದ್ರೂ ಲೂಸ್ ಆಗಲ್ವಾ
ಹಂಗ ಲೂಸ್ ಆಗ್ತವ ಆದ್ರೂ ಬೇಗ ಆಗಲ್ಲ
ಹಾ
ಮಿಷೀನ್ಲ್ಲಿ ಅದು ಹಿಂಡಕ್ಕೆ ತಿರುಗ್ತದಲ್ಲ
ಹಾ
ರೌಂಡುಡಿತದಲಾ ಅವಾಗ ಜಾಸ್ತಿ ಅಳ್ದಂಗ ಐತದಲ್ಲ ಅವಾಗ ಬೇಗ ಲೂಸ್ ಆಗ್ತವೆ
ಅಯ ರಬ್ಬರ್ ಬ್ಯಾಂಡ್ ಹಾಕಿ ಇದ್ ಮಾಡಿ ಹಾಕ್ತೀನಿ ಹಾಕಿವಲ್ಲಾ
ಹಾಕಿವ ಇವಾಗ ಹಾಕಲ್ಲ
ಹ್ಮ
ಕೈಯಗೆ ತೊಳ್ದಾಗ್ತೀನಿ
ಹ್ಮ್ ಅ
ಹೇಳಿ ಮತ್ತೆ ಇನ್ನೇನ್ ಸಂಚಾರ ತಿಂದ್ರಾ ಬಿರಿಯಾನಿ ಬಿರಿಯಾನಿ ಜೊತೆಗೆ ಏನ್ ಮಾಡಿದ್ದೆ
ಬಿರಿಯಾನಿ ಜೊತೆಗ್ ಏನ ಮಾಡಿರ್ದಿಲ್ಲ ಚಿಕನ್ ಗಜು ಮಾಡಿರ್ತನ್ ಗಜ್ಜಿನ್ ಸಾಂಬಾರ ಅಡಕ್ಕಿದ್ದೀನಿ ಅಡಿಕಿ ಈಗ ಬಿರಿಯಾನಿ ಮಾಡಿರೋದು ಹಂಗಗೆ ಇನ್ನೂ ಸ್ವಲ್ಪ ಯಾಕಂದ್ರೆ ಅದಕ್ಕೆ ಅಕ್ಕಿ ರೊಟ್ಟಿನ ಇಲ್ಲ ಚಪಾತಿನ ಮಾಡ್ಬೇಕು
ನಾಕ್ ಜೋಳದ ರೊಟ್ಟಿ ಮಾಡಲ್ವೇನಾ
ಜೋಳದ್ ರೊಟ್ಟಿ ಜೋಳದ ಬುರ್ಸೆ ನಾವು
ಮಾಡಿದ್ನ ಶ್ರೀಧರಪ ಫೋನು
ಇಲ್ಲ ಮಾಡಿಲ್ಲ
ಮಾಡಿದ
ಮೋಸ್ಟ್ಲಿ ಫೋನ್ ಕೊಟ್ಟಿಲ್ಲ ಅನ್ನಿಸ್ತದೆ
ಹಾ
ಅವಾಗ ಇಲ್ಲ ಹೊರಗಡೆ ಹೋಗಕ್ಕೆ ಬೇಕು ಅಂತ ಹೇಳ್ಬಿಟ್ಟ ಅವಾಗಲೇ ಹೇಳಿದ್ದಲ್ಲದಕ್ ಕಾಸ್ ಬೇಕು ಅಂತ ಅದಕ್ ಮಾಡಿದ್ದ ಅದಾದ್ಮೇಲೆ ಸಿಕ್ಕಿರೋ ಸಂಜೆ ಹೊತ್ತಿಗೆ ಮಾಡ್ತೀನಿ ಅಂದದ್ನಪ್ಪಾ
ಕಾಸಾಗ್ತೆನೋ
ಹ್ಮ ಆಕ್ದೆ ಫೋನ್‌ಪೇ ಮಾಡಿಸ್ಕೊಂಡಾ
ಹಾ
ಅದೇ ಏನ್ ಮಾಡಿದ್ನೋ ಎಷ್ಟ್ ದಿನ ಅಯ್ತೋ ಗೊತ್ತಿಲ್ಲಾ ಎಷ್ಟ ಇದಾಗಲಿ ಉಳುದ್ರೆ ಇಸ್ಕತಿನಿ ಇತ್ಕೊಂಡಿರ್ತಿನಿ ಕೊಂಡಿರ್ತನಿ ಮತ್ತೆೇನಾರ್ ಬೇಕಾರ್ ತರಸ್ಕಾತೀನಿ ಅಂತ ಹೇಳಿದ್ದ
ಎಷ್ಟ್ ಅಕ್ದೆ
ಐನೂರು ರೂಪಾಯಿ ಬೇಕು ಅಂದ
ಹ್ಮ್ ಹ್ಮ್
ಹ್ಮ್ ಐನೂರು ರೂಪಾಯಿ ಏನಕಪ್ಪಾ ಅಂದ್ರೆ ಈಗ ಚಿಕನ್ ಬಿರಿಯಾನಿ ಮತ್ತೆ ಇದಂತೆ ಎಂತದ ಕಬಾಬು
ಹ್ಮ್
ಹ್ಮ ಯಾಕಪ್ಪ ಅಂದ್ರೆ ಬಿರಿಯಾನಿ ಜೊತೆ ನಂಚ್ಕಳಕ್ಕೆ ಅಂದ
ಹ್ಮ್
ಕೆಲಸ ನಡೆಯುತ್ತೆ
ಅಲ್ಲೇ ಕಾಲೇಜ್ ಎದುರುಗಡೆ ಆದ್ರೆ ಬಿರಿಯಾನಿ ಕಬಾಬು ಅಂದ್ರ ಅದೆ ತ್ರಿ ನೈಟಿ ನೈನ್
ಆ
ಹಾ ಮೊನ್ನೆ ನಾನ್ ಕೊಡ್ಸಿದ್ನಲ್ಲ
ಹಾ
ಎಷ್ಟು ತ್ರೀ ಫಾರ್ಟಿ ಫೈವ್ ತ್ರೀ ನೈನ್ಟಿ ನೈನ್ನ
ಹಾ ಒನ್ ಪ್ಲೇಟ್ ಬಿರಿಯಾನಿ ಕಬಾಬು
ಒಂದ್ ಪ್ಲೇಟ್ ಬಿರಿಯಾನಿ ಒಂದ್ ಪ್ಲೇಟ್ ಚಿಲ್ಲಿ ಚಿಕನ್ ಸೇಮ್ ರೇಟ್ ಕಬಾಬು ಚಿಲ್ಲಿ ಚಿಕನ್ ಎರಡನು
ಹಾ
ಅದು ಕಾಂಬೋ ಇ ತಗೊಂಡಿದ್ದು ಸಪ್ ಸಪ್ರೇಟ್ ಆಗಿ ತಗೊಂಡ್ರೆ ಇನ್ನ ಜಾಸ್ತಿ ಆಯ್ತುದೆ
ಅಯ್ಯೋ ದೇವ್ರೆ ಹಾ
ಹ್ಮ್
ಏನ್ ರೆಸ್ಟೋರೆಂಟ್ ಹಾ ಇಲ್ಲ ಮಾಮೂಲಿ ಹೋಟ್ಲ
ಅದೇ ರೆಸ್ಟ್ ರೆಸ್ಟೋರೆಂಟ್ ಅಂತ ಏನಿಲ್ಲ
ಹಾ
ಮಾಮೂಲಿ ಹೋಟ್ಲೆ ಅಂದ್ರೆ ಇದೃತರ ಏನೋ ಚೆನ್ನಾಗೈತು ಹೊಟ್ಲು ದೊಡ್ದ್ ಹೊಟ್ಲು ತರ
ಹ್ಮ ಅದಿಕ್ಕೆ ಮಾತಾರ್ಲ್ಲ ಅಷ್ಟ ಊಟ
ಹ್ಮ್
ಹ್ಮ ಹ ನನ್ ಮಗನಿಗೆ ವಾರ ವಾರ ಬಿರಿಯಾನಿ ಅಂದ್ರೆ ಅಮೇಲ್ ನಾನ್ ಎಲ್ ಹೋಗ್ಬೇಕು ಮನೆ ಮಾರ್ಕೊಂಬೇಕಾಯಿತದೆ ನಾನು ಅಯ್ಯೋ ಏನು ಹೊರಗಡೆ ಓತಿದೀವಲ್ಲ ತರಿಸ್ಕೊತೀನಿ ಅದ್ನವ ಏನೋ ಒಂದ್ ನೂರ್ ನೂರು ನೂರ್ ಐವತ್ ರೂಪಾಯಿ ಒಳಗ ಇರ್ತದೇನ ಅನ್ಕೊಂಡ್ರಿ ನೀನ್ ಹೇಳ್ತಾಇರೋ ರೇಟ್ ನೋಡಿದ್ರೆ
ಅಲ್ ಕಾಲೇಜ್ ಹತ್ರ ಎದುರುಗಡೆ ಇರೋದು ಅದೇ ಅದಕ್ಕೆ ಹೇಳ್ದೆ ಯಾಕೆ ಅಂದ್ರೆ ಅವತ್ ತಿನ್ ತಿಂದಿದ್ದಲ್ಲೇ ಅವನು
ಹಾ
ಇನ್ನು ಈ ಕಡೆ ಬಸ್ ಸ್ಟಾ್ ಬೆಳ್ಳೂರ್ ಕ್ರಾಸ್ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಅಲ್ಲಿ ನಾನ್ ವೆಜ್ ಹೋಟ್ಲುಗಳೆಲ್ಲೂ ನೋಡ್ಲಿಲ್ಲ ನಾನು
ಹಾ್
ಇರ್ಲಿಲ್ಲ ಅಲ್ಲೆಲ್ಲಾ ಹುಡ್ಕಾಡ್ದ ಅವನ್ಗೆ ಎಲ್ಲು ಕಾಣಿಸ್ಲಿಲ್ಲ ಅದಕ್ಕೆ ಅಲ್ಲಿ ಕಾಲೇಜ್ ಹತ್ರ ಬಂದ್ ತಿಂದಿದ್ದು
ಹ್ಮ್
ಇನ್ನೆಲ್ಲಾ ಒಂದ್ ಎರಡ್ ಚಿಕ್ಕವಿದ್ದೋ ವೆಜ್ ಹೋಟ್ಲುಗಳೇ ಅವು ಬಾಗ್ಲಾಕಿತ್ ಅವತ್
ಹ್ಮ್
ಹ್ಮ್
ಹೆಂಗತಂದ್ರೆ ಕರೆಕ್ಟ್ ನನ್ ಮನೆಣಗೆ ಗಳಿಗ್ ಒಂದವ್ಸ ಅಷ್ಟೇ ನಡ ಅಂತಿ
ಆಮೇಲೆ ಫುಟ್ಪಾತ್ ಮೇಲೆ ಗಾಡಿಲ್ ನಿಲ್ಲಸ್ಕೊಂಡಿರ್ತಾರಲ್ಲಾ ಎಗ್ರೈಸು ಕಬಾಬು
ಹಾ
ಏನೋ ಮಗನೇಂದೆ
ಹಾ
ಹ ಸರಿ ಆಯ್ತು ಅಂದ ಆಮೇ ನ ಕಾಲೇಜ್ ಹತ್ರ ಅವವು ಇಲ್ವೇ ನವ ಅಂದೆ ಐ್ತ ಅಲ್ಲೊಂದು ಅಂದ ಸರಿ ಯ್ತ್ ನಡಿ ಅಲ್ಲೇ ತಿನ್ನಿ ನೀವ ಅಂದ್ರೆ ಅಲ್ಲೋಗ ನೋಡ್ರ ಹಂಗೆ
ಹ ಹೌದು ಹ ನ ಹಳ್ಬೇಕು ಏನ್ ಅಷ್ಟಾದ ಕೊಟ್ರಿ ಎಲ್ಲಿಗೆ ಹೋಗ್ಬೇಕು
ಹ್ಮ್ ಇ ಎಲ್ಲಾ ಕಡೆನೂ ಅಷ್ಟೇ ಬಿರಿಯಾನಿ ಈಗ ರೇಟ್ ಜಾಸ್ತಿ ಇಲ್ಲೇ ವಿಡಿಯೋ ಸ್ಕೂಲ್ ಬಗ್ಲು ಗುಂಟೆ ಹತ್ರ ಒನ್ ಪ್ಲೇಟ್ಗೆ ನೂರ ಎಪ್ಪತ್ತೈದು ಕಬಾಬ್
ಹಾ
ಅಪ್ಪೂ ತಂಬಾ ಕೇಳಂತೆ
ಆಫು
ತೊಂಬತ್ತೇಳು
ಹಾ
ಹ್ಮ
ಹ ತೊಂಬತ್ತೇಳೇಳು ನೂರು ಒಂದ್ ಪ್ಲೇಟ್ಗ ಹಾಫ್ಗ
ಒಂದು ಪ್ಲೇಟ್ಗೆ
ಹಾಫಿಗೆ ಮೂರ್ನಾಕು ಪೀಸ
ಹ ಹ್ಮ್ ಹ್ಮ್ ಹ್ಮ
ಹ ಹ
ಬಿರಿಯಾನಿಗು ಎರಡ್ ಪೀಸ ಇಲ್ಲ ಮೂರ್ ಪೀಸ ಇರ್ತವೆ ಅಷ್ಟೆ
ಹ್ಮ್ ಮಗ ಹೇಳಿಂದಲ್ಲ ಅವತ್ತು ಟಮಾಟೊ ಗೊಜ್ಜಿದ್ದಂಗ ಇತ್ತು ಅಂತ ಅಲ ಎದು
ಪಲಾವ್ ಇಲ್ಲಿ ಪಲಾವ್ಗ ಇತ್ತು ಅಂದ ಅಲ್ಲಿ ಕಾಲೇಜ್ ಇದ್ರ ಹೆಂಗೈಐತ್ ಅಂದ್ರೆ ಚೆನ್ನಾಗೈತೆ ಅಂದ
ಹ್ಮ್
ಸೇಮ್ ರೇಟು ಇಲ್ಗೂ ಅಲ್ಗು ಆದರೆ ಟೇಸ್ಟ್ ಚೇಂಜು
ನಲ್ಲ ಒಬ್ಬರರಕಲ್ಲ
ಹ್ಮ್
ಮಾಡಾರ ಒಬ್ಬ್ರೇ ಆಗಿರಕ್
ಏ ಇಲ್ಲ ಇಲ್ಲಿ ಎರಡ್ ಪ್ಲೇಟ್ ಬಿರಿಯಾನಿ ತಗೊಂಡ್ ಒಂದ ಟ್ ಕಬಾಬ್ ತಗೊಂಡಿದ್ದು ಹೌದ್ ಬರೋದಿನ ಅಲ್ಲಿ ಬರೀ ಒಂದ್ ಪ್ಲೇಟ್ ಕಬಾಬು ಒಂದ ಪ್ಲೇಟ ಒಂದ್ ಪ್ಲೇಟ್ ಚಿಲ್ಲಿ ಚಿಕನ್ ಒಂದ್ ಪ್ಲೇಟ್ ಬಿರಿಯಾನಿಗೆ ಅಷ್ಟು
ಹ್ಮ
ಹ್ಮ್
ಹ್ಮ ಹೇಳ್ಬೇಕು ಅಂದ್ರೆ ಎಷ್ಟ ಆಗ್ತದಪ್ಪ ಅಂದೆ ಏನ್ ಎರಡು ಸೇರಿ ಒಂದು ಇನ್ನೂರು ಇನ್ನೂರ ಐದ ರೂಪಾಯಿ ಒಳಗ ಆಗ್ ಬೌದು ಬಂದ
ಹ್ಮ
ನೀನ್ ದೋಸ್ಗಳ ಜೊತೆ ಬರ ಇದ್ ಮಾಡ್ತ ಕಳಿಸಸ್ತಿದ್ದೀನಿ ಅಂತ ಅನ್ನ ಎಲ್ಲಾರ್ನ್ನೂ ಕಳಸಿಲ್ಲಾಚಿಗೆ ಹಾ ಅದ್ಕ ಒಂದ್ ಮೂರ್ನಾಾಕ ಜನ ಅಷ್ಟ ಹೋಗ್ತಾವ್ರೆ ಹ ಸಿನಿಯರ್ಣ್ ಹ ಹುಡುಗ ಹೋಗ್ತವ್ರೆ ಅಂತಂದೇನ ಅಂದ ಅವ್ರ ಜೊತೆ ಇವ್ರ ಯಾರೋ ಒಂದಿಬ್ಬರು ಕಳಿಸಸ್ತಾವ್ರೆ ಕಳಿಸ್ತಾರೆ ಅಂತ ಅಂದ ಅದೆ ಮತ್ತ ಇನ್ನೇನೋ ಎಲ್ಲ ತರುಷ್ಕೃತವೇನು ಅದಕ್ಕೆ ಇದ ಮಾಡ್ತಾನೆ ಅಂತಲೆ ಆಯ್ತು ಅಂದೆ ಅಲ್ಲಿ ಹಿಂಗ ತರುಸ್ಕೊಂಡಿದ್ರೆ ಇದ್ರ ಇನ್ನ ಎಲ್ಲಾ ತಿನ್ಬೇಕಾದ್ರೆ ಮುಖ ಮುಖಾ ನೋಡ್ತವ
ಕಿಂಗ್ಸ್ ಸೈಜ್ ಕರೆಕ್ಟು ತ್ರೀ ಹಂಡ್ರೆಡ್ ರುಪೀಸು ಅವತ್ತು ಕಾಲೇಜ್ ಎದುರುಗಡೆ ತಿಂದಿದ್ದು ಒಂದು ಪ್ಲೇಟ್ ಕಾಬ್ ಒಂದು ಪ್ಲೇಟ್ ಬಿರಿಯಾನಿ
ತ್ರೀ ಹಂಡ್ರೆಡ
ತ್ರೀ ಹಂಡ್ರೆಡ್
ಹ್ಮ್
ನ್ ಪೇ ಮಾಡಿದ್ದೀನಲ್ಲ
ಹ್ಮ್
ಅದೇ
ಹ್ಮ್
ಅಲ್ಲಿಗೆ ಹೋಯ್ತು ಅಂದ್ರೆ ಮುನೂರ್ ರೂಪಾಯಿ ನಕೋ ಇಲ್ಲ ಬೇರೆ ಕಡೆ ಎಲ್ಲಾನ ಚಿಕ್ಕದಕ್ ಹೋಗಿದ್ರೆ ಒಂದ್ ಐವತ್ತು ರೂಪಾಯಿ ಕಡಿಮೆ ಆಗಿರ್ತದೆ
ಅಷ್ಟೇ
ಹ್ಮ್
ಹೆ ಳಗಿಲ್ಲಮ್ಮ ಎಲ್ಲ ರೇಟಂಗ ಐತೆ ಹೊರಗಡಿ ಕಳ್ಸೋರ್ಗೂ ಒಂತರ ಕಳ್ಸಿದಾದ್ಮೇಲೆ ಒಂತರ
ಹ್ಮ್ ನೋಡ್ದ ಈಗ ಅಲ್ಲು ಖರ್ಚು ಇಲ್ಲು ಖರ್ಚು
ಹ್ಮ ಹ
ವಾರ್ ವಾರ ವಾರ ವಾರ ಹೋಗ್ಬೇಡ ಹಾಚಿಗೆನ್ನು ಅದೇ ರೂಡ್ ಬಿಡ್ತಾನಮ್ಮೇಲೆ
ಇವತ್ತು ಅವನು ಹೋಗಿಲ್ಲ ಅಚಿಗೆ ಬೇರೆ ಹುಡುಗ್ರುನ ಒಟ್ಟಿಗೆ ಅವ್ರು ಸುಮಾರು ಜನ ಎಲ್ಲ ಹೋಗ್ತೀವಿ ಅಂತ ಇದ್ ಮಾಡಿದ್ರಂತೆ ಅದಕ್ಕೆ ಅವರ ಸರು ಎಲ್ಲಾರೂ ಬೇಡ ಯಾರಾದ್ರರು ಒಂದ್ ಇಬ್ರು ಅಥವಾ ಮೂರ್ ಜನ ಹೋಗಿ ಅದೇ ಸ್ಟಿಚ್ ಕು ಹಕಿಸ್ಕೊಂಡು ಅದೇನ್ ಬೇಕೋಗೊ ತಗೋ ಬಂದ್ಬಿಟ್ ಅದ ಹೊರಗಡೆ ಕುತ್ಕೊಂಡ್ ತಿಂದು ಬಿಟ್ಟು ಬನ್ನಿ ಅಂದ್ರ ಅಂತೆ
ಹ್ಮ
ಅದಕ್ಕೆ ಅವ್ರ ಒಂದ್ ಮೂರ್ ಜನ ಹೊಂಟರೆ ಇವರೆಲ್ರುವೇ ದುಡ್ಡು ಇಸ್ಕೊಂಡು ದುಡ್ಡು ಕೊಟ್ಟಿರೋದು ಅವ್ರಿಗೆ
ಹ್ಮ್ ಹ್ಮ ಹಗೆ
ಹ್ಮ್ ಆಮೇಲೆ ತಂದ ಆದ್ಮೇಲೆ ಅಲ್ಲಿ ಹೊರಗಡೆ ಕ್ಯಾಂಪಸ್ ಅಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಒಳಗಡೆಕ್ಕೆ ಅಲ್ಲೋ ಇಲ್ವಂತೆ
ಹ್ಮ್ ಒಳಗಡೆ ಅಲ್ಲೋ ಇಲ್ಲ
ಹಾ ಅದಕ್ಕೆ ಅಲ್ವಾ ಆಮೇಲೆ ಹೊರಗಡೆ ಅಲ್ಲಿ ಕೆಂಪಸ್ ಕ್ಲಾಸಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆರ ಒಳಗಡೆ ಬರೋದು ಹೆಂಗಿರರು ಈಗ ಮದ್ ಮಧ್ಯಾನ ಮೇಲೆ ಮತ್ ಆಟ ಆಡಕ್ ತಾರಂತೆ ಬೆಳಗ್ಗೆನುವೆ ಯಾಕೆ ಬೆಳಿಗ್ಗೆ ಫೋನ್ ಮಾಡಿ ಇಲ್ವಲ್ಲ ಅಂತಂದ್ರೆ ಆಟಾಡಕ್ ಹೋಗಿದ್ದು ಅಂತ ಅಂದ ಹ ಮತ್ ತಿನ್ನ ತಿನ್ಕೊಂಡು ಮತ್ ಆಮೇಲ್ ಸಂಜೆಗೆಲ್ಲ ಒಟ್ಟಿ ಮುಗಿಸ್ಕೋ ಬಿಟ್ಟು ಆಮೇಲೆ ಬರ್ತವಿ ಒಳಗಡಿಕೆ ಅಂತ ಅಂದ
ಹ್ಮ ಹ್ಮ
ಓ ಇಕತೂ ನಮ್ ಮನೆಗ ಅಲ್ಲಿ ಹಾಕೊಂಡಿದ್ ಲೆಕ್ಕ ಒಂದ್ ಲೆಕ್ಕ ಹಾಕೊಂಡ್ರೆ ಇದುವಾರಿ
ತಿಂಗ್ಳಿಗೆಗ್ ಒಂದೊಂದ್ಸರಿ ಏನನ್ನ ಕೇಳಿದ್ರೆ ತಿನ್ನು ಅನ್ನು
ಇವಳಿಗೇನು ಏನ ಒಂದ್ಸರ್ತಿ ಆದ್ರೆ ಇದ್ ಮಾಡ್ಕಬಹದು ತಿಂಗಳ ಈ ವಾರವಾರ ಅಂದ್ರೆ ಅಲ್ಲಿ ಇದ್ ಮಾಡ್ತಾರ ಆಗಕ್ಕಿಲ್ಲ. ಹ್ಮ್ ವಾರವಾರ ಇದ ಮಾಡಾಕಲ್ಲ ನೋಡೋನಾ ಇನ್ನಸ ಟೈಮ್ ಐತೆ. ಮಾಡ್ಲಿ ಸಂಜೆ ಫೋನ್. ಮತ್ತೆ ಇನ್ನೇನ ಸಮಚಾರಾ. ಕೇಳಸ್ತಿಲ್ವಾ,
ಯಾಕೋ ಕಟ್ ಆಗ್ತೈತಿರೋ ನಿಂದ. ಕಟ್ ಕಟ್ ಕಟ್ ಆಗ್ತೈತೆ ನೀ ಮಾತಾಡ್ತಿರೋದು. ಕೆೇಳಸ್ತಿದೇ ಇರು.